ಏನ್ ಮಾಡಕತ್ತೀರರಿ
ಎಸು ನೀವ್ ಹೇಳ್ಬೇಕು
ನೀವ್ ಹೇಳ್ಬ್ರೀ ದೊಡ್ಡವ್ರ
ಬೆ ಕ್ಷಮಿಸಿ ಹಾ ಹ
ಹಲೋ
ಹಲೋ
ಹಲೋ
ಲ ಕೇಳಪಟ್ಟವಾ
ಹಾ ಸ್ವಲ್ಪ ಏನ್ ಕೇಳವಲ್ರಿ ಕರೆಕ್ಟ ಆಗಿ
ಹಲೋ
ಹಾ ಈಗ ಕೇಳ್ತರಿ
ಹ ಜನ ಪೇಶ
ಏನ್ ಮಾಡಕತ್ತೀರಿ
ಜಮೇ ನೋಡ್ರಿ ಈಗ ಊಟ ಮಾಡ್ಕಂತಿದ್ದೇವೆ ಅದೇ ನೀವು ಊಗೇನು ಹೋಗ ಬಂದ್ರಿ ಅವಾಗ
ಆ ರೀ
ಅದೇನ ಟೂರ್ ಹೋಗಲ್ಲ ಇಷ್ಟ ಹೇಳ್ತೀನ ಅಂದ್ರೆ ನೀವ ಏನ್ ಮತ್ತ ಬಾಲೆ ಮಾಡಿಲ್ಲ ಈಗ
ಹೌದ್ರಿ ಅದೇ ರೀ ಆ ಟೂರ್ ಅದ್ರೆ ಪಿಕ್ಸ್ ಅಲ್ಲಾ ಇದ್ರಿ ಅದು ಅಂಜನಾದ್ರಿ ಅವತ್ ಅಂಜನಾದ್ರಿ ಅಂತ ಹೇಳಿದಿಲ್ರರಿ ನೀವು
ಇದು ಯಾರ ನಂತ ಜ ಹೆಸರು ಹೇತರಿ
ಹ ಹೆಸ್ರು ನೋಡ್ರಿ ನಮ್ ಫ್ರೆಂಡ್ಸ್ ಲ ಇಷ್ಟ ಆಗ
ಹ್ಮ್
ನಾನು
ಹುಂ ರಿ
ಮತ್ತ ರಮೇಶ
ಹ್ಮ್ ಹ್ಮ್
ಸುರೇಶ
ತಂನ್ರೀ
ಶ್ರೀರಾಮು
ಹ್ಮ್ ಹ್ಮ್ ಹ್ಮ ಹ್ಮ
ಮತ್ತು ಶಂಕರ್ ಆಕಾಶ್ ಲಿಂಗನಾಥ ಸಂತೋಷು ಇನ್ನೊಬ್ಬ ಆಕಾಶ್ ಎಮ್ ಅಂತ ಅನ್ರಿ ಆಕಾಶ್ ಎಮ್ ಮತ್ತು ಸಂಪತ್ತು ಕಾಜಪ್ಪ ಮತ್ತು ಲಿಂಗನಾಥಗಿರಲ್ರರಿ ಕಾಜಾಪ್ಪಾಯ ಅದರಿ ಮತ್ತು ಲಕ್ಷ್ಮೀಕಾಂತ ಪ್ರಶಾಂತ
ಹ್ಮ್ ಮಲ್ಲಿಕಾರ್ಜುನ್
ನಿಖಿಲು ಹಾ ಮತ್ ಹುಡುಗುರು ಪ್ರಶಾಂತ್ ಅವ್ರಲ್ರಿ ಮತ್ ಹ್ಮ್ ಮತ್ತ್ ಮಲ್ಲಿಕ್ ಕಾರ್ಜುನ ಅಭಿನಂದ ಮತ್ತು ಮತ್ತು ವಿವೇಕ್ ಮತ್ ಭೀಮಣ್ಣ ವಿಶಾಲ್ ಕುಮಾರ್ ಸುಪಿಯಾನ ಮತ್ ವಿಶ್ವ ವಿಶ್ವನಾಥ ಮತ್ ವೀರಭದ್ರಯ್ಯ ಕೇಳೇರಿ
ಹಲೋ
ಲಿಸ್ಟ್ ಕೇಳಿರಲ್ರರಿ
ಹ ರಮೇಶ್ ಅವ್ರು ಮಕೊಂಡವ್ರಿ
ಹಲೋ
ಸರಿ ರಿ
ಹಲೋ
ಹಲೋ ರಿ
ಹಲೋ
ಹಾ ಹಲೋ ಹೇಳ್ರಿ
ಲಿಸ್ಟ್ ಕೇಳ್ರಿಲ್ರರಿ
ಹಾ ಕೇಳಿನ್ರಿ ಈಗ ಮತ್ತೆ ಗರ್ಲ್ಸ್ನಾಗ ಏನು
ಗರ್ಲ್ಸ್ ಸಾಗ ಬರ್ತಿರ್ಬೋದ್ರೀ ನಮಗ ಒಂದ್ ಮೂವರ್ ತಂಗಿರಾರಿ ಅಶ್ವಿನಿ ಅನುರಾಧ ರೇಖಾ
ಹುಂ ರೀ
ಆಯಿತಿವಿ ಇವರು ಮೂವಾರ್ ಬರ್ತಾರ ಬರ್ತಿರ್ ಮತ್ ರಿ ಇನ್ಯಾರ್ರಿ ಅವ್ರ ಹೆಸರು ಗೊತ್ತಲ್ರಿ
ಹೆಸರಿ ಹೇಳ ಹೇಳಲ್ರಿ
ಎಲ್ಲಕ್ಕೋ ಎಲ್ಲಕ್ಕ ತೋರ ಲಿಸ್ಟ್ ಮಾಡಿ ನಂಗ ಆಮೇಲೆ ಇದ್ ಮಾಡು ಅವಾಗ್ ತಕೋತಿನಿ ಎಷ್ಟ್ ಸೀಟ್ ಆಯ್ತಾತ್
ಕನ್ಫರ್ಮ್ ಇಲ್
ಕನ್ಫರ್ಮ್ ಇಲ್ಲೆ
ಹ
ಹಲೋ
ನ ನಮ್ಮ ನಮ್ಮ ಅಪ್ಪಗ ವಿಲೇಕಾನಂದ ದಾಸ್ ಕೇಳಿಿವ ಕೇಳಿಿವ ಯಾರ್ದಂತ ಎಲ್ಲಿಟ್ಟನೆ ಸೆ ಕ ಹಲೋ ಹ ಅದೇ ಹೊಡಗರ ಹಸರಲ್ಲ ಮತ್ತೆ
ಏ್ ಎ ತ ತ ಆಮೇಲೆ ಲಿಸ್ಟ್ ಮಾಡರದು ಯಾರ
ಇಲ್ರರಿ ಅವ್ರ ಹುಡ್ಗಿಯರ ಹೆಸರು ಕೇಳಿಲ್ರರಿ ಹೇಳ ನ್ ಬೇಡ ಅಂದಿರಿ
ಹ್ಮ ಹ್ಮ್ ಹ್ಮ್
ಹಾ ಆಾಕಕ್ಕಿ್ರರಿ ಫಸ್ಟ್ ಸುಸ್ಮಿತ್ರೀ ರಜಿಯರಿ ವೈಷ್ಣವೇರಿ ವೈಷ್ಣವಿರ ಹ್ಮ ಮತ್ತ ಯ ಅದ್ರ ಮಹಶ್ವರರಿೀ
ಹ್ಮ
ಐಶ್ವರ್ಯ ಸವಿತ ರೀ
ಹ್ಮ ರ
ಅನುರಾಧ ರೀ
ಹ್ಮ
ಆ ಮತ್ತೆ
ಹೌ
ಅಶ್ವಿಿನಿ ರೇ
ಹ್ಮ
ಹ್ಮ ಮತ್ತ ಸುಸ್ಮಿತಾೀ ಮತ್ ಆ ಪೃಥ್ಿವೀರಿ ಮತ್ತ ವೈಭವಿ ರೀ
ಹ್ಮ ರೀ
ಆತ ಅಲ್ರರಿ ಇಷ್ಟೇ ಜನ ಅಲ್ಲರ ಇನ್ನೋಬ್ಬಕ್ ಹಾಕಿನಷ್ಟ ಏನಾದ್ರಿ ರೇಖಾ ರೀ ಆಯ್ತ್ರಿೀ ಮತ್ತ ಬರ್ತಾರ ಎಲ್ಲಾರ ಆಲ್ಮೋಸ್ಟ್ ಒಂದಿಬ್ರು ಸೂರ್ಗಳು ಬರ್ತಿೀ ಬಂದ್ರೀ ಶಿವಜಂಗ ಶಿವ ಶಂಕರ್ ಸರ್ ಒಬ್ಬರು ಬರ್ತಾರಿ ಸುರೇಶ್ ಸರ್ ಒಬರು ಬರ್ತಾರೀ ಮತ್ತೆ ಎಷ್ಟ್ ಇನ್ನೊಬ್ಬರು ರಮೇಶ್ ಅವರ್ ರಮೇಶ್ ಅವರ್ ಬರ್ತಿರ್ಬೋದು ಅನ್ಸ್ತರಿ ಡೌಟ್್ರೀ ಕನ್ಫರ್ಮ್ ಅಂತ ಇಲ್ರರಿ
ಮಮ್ಮಿರೆ ಹಾಂ ರೇ ಮಮ್ಮಿ
ಹೌ ಬರ ಅವರು ಅವಸಮಾನಿ ಬರ್ತಾರ ನೋಡ್ರಿ ಮತ್ ಅದ್ ಅಂಜನಾದ್ರಿ ಬಿಟ್ಟನಲ್ರರಿ ಆ ಅಂಜನಾದ್ರಲಂದು ಸೀದಾ ಹಂಪಿ ಹಂಪಿ ಮುಗಸ್ತರಿ
ಹಾ ಸರಿ
ಐ ಒಳ್ಳರಿ
ಹಾ ಇವ
ನಾ ಇವಳ ಆಣ ಪಟ್ಟದ ಕಲ್ಲು ಪಟ್ಟದ ಕಲ್ ನೋಡ್ಕನ್ ಬಾದಾಮಿ ಚಾಲುಕ್ಕರಿ
ಬಾಮ ಬಾರಾಮಾಮ
ಬಾದಾಮಿ ಹ್ಮ್ ಬಾದಾಮಿ ಮಂದ ಮುಖ ಬದ ಮುಗಸ ಸೀದಾ ನೋಡ್ರಿ ಸೀದ ಇಲ್ಲಿ ಗೊತ್ತ ತನ್ರಿ ಅದದ್ರೀ ಕೊಡಗು ಅ ಅದಾಳ ಸಾರಿ ಸಾರಿ ಕೊಡಗಲ್ರರಿ ಶ್ರವಣ ಬೆಳಗೋಳ
ತನ್ನ
ಸರಾ
ಹ್ಮ
ಶ್ರಾವಣ ಬೆಳಗಳ ರೀ ಗೊಮ್ಮಟೇಶ್ವರ ನೂ ನೂರ ಹನ್ನೆರಡು ಅಡಿದೀ ಗೊಮ್ಮಟ್ಟ ಟೇಶ್ವರಿ ಇಗ್ರ ಐವತ್ತು ಎಂಟ ಅದಲ್ರರಿ ನೂರ ಹನ್ನೆಳ ಅಂತ ನೋಡ್ರಿ ನ
ಹ್ಮ ಅದೇ ಶ್ರಾವಣ ಬೆಳಗೋಳ ಯಾವ್ದಷ್ಟು ತಮಗ್ಗದವತರಿ ಹಾಸನ ಹಾಸನ್ ಸರಿ ಸರಿ ಹಾಸ
ಹಾಸನ್ ಬರ್ತರಿ ಸರ್ ಹೆಂಗೆ ಹೆಂಗ್ರ ಹಸನ್ ಅದು ಮುಗೇನ ಸೀ ಇದ ನೋಡ್ರಿ ಕೊರಾಗ
ಕಡ
ಕೊರ ಕೊರ ಕೊಡಾಗ ಡಿಸ್ಟ್ರಿಕ್ ಕೊರಗ ಅಂತ ಬರ್ತ್ ಕೊರ ಕರಾಗ ರೀ ಇ ಏನ ಅದಲ್ರರಿ
ಎನು ಬೀಚ ಏನು
ಹಾ ಕೊರಕ್ ಬೀಚ್್ರೀ ಅಲ್ಲಿ ಎರಡು ಬೀಚ್ ಅವ್ರಿ ಅದಣ ಮಂಗ್ಗಳೂರ್್ರೀ ಮಲ್ಪೆ ಬೀಚ್
ಹ್ಮ ನಲ್ತ ಬೀ
ಮಲ್ಪೆ ಬೀಚು ಕಾಪು ಬೀಚು ಅಲ್ಲಿ ಎರಡಾವ್ರಿ ಕಾಪು ಬೀಚ್ ಚಲ ಮಲ್ಬಿಬಿಸಿ ಎಡ್ರ ಒಂದು ಅದಾನ ಮುರುಡೇಶ್ವರ
ಹ ಹ
ಅದಾಣ ಮ ಇನ್ನೊಂದಾದ್ರೆ ಸಕಲೇಶ್ಪುರ ಅದ ಮಣ ಒನ್ ಅವರ್ ಅವದ್ರಿ ಒನ್ ಅವರ್ ಹೋಗ್ಬೇಕ
ನಮ್ದಿ ಇಲ್ಸ ಕಡೆ ಬ ಹ್ಮ
ಹಾ ರೀ
ಸರಿಲ್ಲ ನಂದಿ
ನಂದಿ ಇಲ್ಸ ನಂದಿ ಈ ಕಡೆ ಮುಳ್ಳಯನಗಿರಿ ಆಯ್ತಲ್ರಿ ಅದು
ಹ
ಹಾ ಬೆಂಗ್ಳೂರ್ ಸೈಡ್ ಹೋಗಕ್ರೆ ಅದು ಮುಳ್ಳಂಗಿರಿ ಪೀಕ್ ಅದನ್ನ ಹೋಗ ಹ ಸ ಮುಳ್ಳ್ಯನಗಿರಿ ಪಕ್ ನೀವು ನೋರರಿ ಅ್ರ ಮದ್ ಒ
ಹ ಹ ನೋಡಿಲ್ರಿ ನೋಡಿಲ್ ನೋಡಿಲ್ರಿ
ನಾಾನ ನೋಡಿಲ್ರರಿ ನೋಡ್ಬೇಕಂತ ಎಲ್ಲಾ ಆಸೆ ಅದ ಅದನ್ನ ಅಂದ್ರೆ ಇದ್ರ ಟೂರ್ದ ಮ್ಯಾ
ತೇರ್ಸ್ರಿ ಅದ ಒಂದು ತೇರ್ಸ್ರಿ ಅ ಕಡೆ ಹೋಗೋ ಹಾಲ್ ಕರ್ಮಡ್ತ ರೀ ಪೂರ
ಆಾಲ್ ಕರ್ನಾಟಕ ಅಂದ್ರ ನಾವ್ ಒಂದ್ ವೀಕಲ್ರರಿ ಎಲ್ಲಾ ಪ್ಲೇಸ್ಗಳು ಅಡ್ಜಸ್ಟ್ಮೆಂಟ್ ಅದು ಹೆಂಗ ಗತ್ತನ್ರಿ ನಾವ್ ಮತ್ ನಾವವು ಒಂದ್ ಪ್ಲೇಸ್ ನೋಡ್ತೇವ್ರಿ ನಾಶಟ್ ಅ್ ಮಾಡ್ತತಿರಿ ಅಲ್ಲಿಂದ ಮತ್ತೆ ಜಲ್ದಿ ಫ್ರೆಸಪ್ ಆಗಿ ಜಲ್ದಿ ರೆಡಿ ಆಗ ಹೋದ್ರು ಪ್ಲಸ್ಗಳು ಜಲ್ದಿ ಕರ ಆಗ್ತವ್ರೆ ಇವರು
ಜರ ಬಾಯ್ಸ್ ಎಲ್ಲ ಬಾಯ್ಸ್ ಎಲ್ಲ ಆಲ್ರೆಡಿ ಫಾಸ್ಟ್ ಇರತ್ತದೆ ಗರ್ಲ್ಸ್
ಹ ಗರ್ಲ್ಸ್ ಅವ್ರರು ಸ್ವಲ್ಪ ಮೇಕಪ್ ಆದ ಮಾಹಕ ಅಂತರಿೀ ಅವ್ರ ಸತ್ತಡ ಅತ್ತ ಏ ಇವ್ ಏನ್ೀ ಬಾಯ್ ಏನ್ ಹಂಗ ಯದ್ದ ತಿರ್ಗಾ ಅಂದ್ರ ತಿಗಾಡತರಿ ಎಲ್ಲ ಪ್ಲೇಸ್ ನೋಡಗ
ಹ್ಮ ಹಂಗಗೆ್ರ ಬಾಯ್ಸ್ ಅಂದ್ರೆ ಹಂಗೆ ಇರ್ತಾರ ಒಮ್ದ್
ಹೌದ್ರಿ ಹ್ಮ್ ಹೆಂಗ್ ಗೊತ್ತನ್ರಿ ನಾವ್ ಹೆಂಗ ಎಷ್ಟ್ ಎಷ್ಟು ಜಲ್ದಿ ಪ್ಲೇಸ್ ಗಳು ನೋಡ್ತೀ ಅಷ್ಟ ಜಲ್ದ ಕವರ್ ಆಗ್ತದೆಾರೆ
ಹಾ ರ
ಹಲೋ ಎಷ್ಟು ಜಲ್ದಿ ಪ್ಲೇಸ್ಗಳು ನೋಡ್ತವೆ ಎಷ್ಟ ಜಲ್ದಿ ಕವರ್ ಆಗ್ತದ್ರೀ ನಮ್ಗ ಅದು ಮತ್ತ ನೀವು ಎಷ್ಟ ತಡ ಮಾಡ್ತ್ರರಿ ಅಷ್ಟು ಪಲೇಸ್ಗಳು ಕಡಿಮೆಗ್ೆ ನೋಡ್ರಿ ಇದ್ರ ಮೇಲೆ ಡಿಫೆಂಟ್ ಅ ನಮ್ಮ ಮೇಲೆ ಡಿಫ್ರೆಂಟ್ ಅ ಸರ್ ಅದು ತೂರ್ ಸ್ಪೆಷಲಿ ಏ ಸೋರ್ಂಡ್ ಬಸ್ ಹೇಳೇಿ ಬಿಟ್ಟ್ರ ಇಬ್ರು ಡ್ರೈವರ್ ಬರ್ತಾರರಿ ಇಬ್ರ ನೈಟ್ ಒಬುರ ಅಗಲ ಪುರ
ಹಾ ಎಷ್ಟ ಕು
ಯಾರಿ
ಡ್ರೈವರ ಹೆಸರಿಫೋನ್ ಆರ ಬಿಟೆ ಹಗರಟ ಅವಿಗೆ
ಈವ ವಾರದಾಗ ಹೋಗ್ರೀ ಅದ್ ರೊಕ್ಕ ಕಟ್ಬೇಕಲ್ರೀ ಅರ್ದ ಅಮೌಂಟ್ ಇನ್ನ ಬುಕ್ ಮಾಡಕ ಬುಕ್ ಮಾಡ ಟೈಮಿಗೆ ಕಟ್ಬೇಕಕ್ ಒಂದ್ ಸ್ವಲ್ಪ ಅಮೌಂಟ್ ಕಟ್ಬಕ್ರೀ
ಉಪ್ಪಳ ಹಂಗೆ ರಾತ್ರಿರಿಗೆ ಬಸ್ ತಂದ್ ಬಿಡ್ರಿ ಕಾಲೇಜ್ ಹತ್ರ
ಹಾ ರೀ
ಬುಕ್ ಮಾಡಿ ಬಸ್ ಹಂಗೆ ತಂದ್ಬಿಡ್ರಿ ಕಡೆ ಶಾಪುರ ಅಗ್ನಿಶಾಮಕ ಹಾಸ್ಟೆಲ್ ಕಡೆ ತಿದ್ಬಿಡ್ರಿ ಎಲ್ಲ ರ
ಅಲ್ಲಿ
ಕಾಲಜ ನೀನು ಬ್ಯಾಟೆ ಕಾಲಜ ಸಗಳಿ ತದು ಗಾಡಿ ನ ಕಕ ಬತ
ಹಾ ರೀ ಹೋದ್ರ ನಡತ ಬಿರಿ ಅಲ್ಲಿಂದೇ ಹಮ್ರಿ
ಹ್ಮ ಹ್ಮ ಹ ಯಾರೀ ರೆಡಿ ಅ ಬ್ಯಾಗ್ ಅದು ಮತ್ತೆ ಕಾಳ ಕುತ್ಬೇಕ
ಹ್ಮ್
ಹಾಗಗದ ಎಲ್ಲಿ ಉಖಮಂತ್ರಿಗ ಆಡ್ಬೇಕು ಈ ಕಾಲೇಜಿಗೆ
ಹಾ ರೀ
ಅದಕ್ಕೆ ಸುಮ್ಮಾ ಹಾಸ್ಟೆಲ್ ಎಲ್ಲಾ ಬರ್ತದ್ರು ಗಾಡಿ ಕರ್ಕೊಂಡು ಕರ್ಕೊಂಡ್ ಬಂದ ಗಾಡಿ
ಹ್ಮ್ ಅಲ್ಲಿಂದ ಏನ್ ನಡ್ತೇತ್ ತೋರಿ ಕರ ಅಂದ್ರೆ ಅಲ್ಲಿಂದೆ ಹೋಗಮ್ಮನ್ ತೋರಿ ಕರವಂದ್ರ
ಹ್ಮ್ಮ
ಹಾ ರಿ
ಆರ ಅಲ್ಲ ತ ಮತ್ತೇನಲ್ಲ
ನೀವ ಹೋಗ್ರೀ ನಾಗೇಶರ
ಮತ್ತೆ ಯಾವಾಗಂಟ್ರರಿ ಅಶೋಕ ಅಶೋ ಕಡೆ ದರ್ಶನನ ಇಲ್ಲ
ಸ್ವಲ್ ಪೂರಾ ಕೆಲ್ಸ ಅದ್ರಿ ಹ್ಮ್ ಯಾವಾಗನ ಮತ್ತ ಇನೋ ಪ್ಲೇಸ್ ಗಳುಗ ಇಡ್ರಿ ಈಗ ಮತ್ತತ್ ಪ್ಲಸ್ ಯು ಪ್ಲಸ್ ಮತ್ತತ್ ಇದ್ ಮಾಡ್ಬಿಡ್ದ್ರ
ನಾ ಲೀಸ್ಟ್ ಮಾಡ್ತೀನ್ ಈಗ ಒಂದು ಒಂದು ಲೊಕೇಶನ್ ಹತನ್ ಲೀಸ್ ಮಾಡ್ತನ್ಿ
ಆ ರಿ
ನೀ ಲೊಕೇಶನ್ ಹಾಕಿ ಲಿಸಸ್ ಮಾಡ್ತೀನಿ ಸರ್ ಲಿಸ್ ಮಾಡಿ ನಿಮಗ ವಾಟ್ಸಪ್ ಮಾಡ್ತೀ
ಹಾ ರೀ ಎಷ್ಟ ಮಾಡ್ತರ ಅಂದಿರಿ ಹ್ಮ್ ಸರಿ ತವ್ರಿ ಒ ಸ್ವಲ್ಪ್ಪ ನೀರ್ ಕುಡತ ಒಂದ ಒಂದ್ ನಿಮಷ ನೀರ್ ಕುಡ್ದ್ ಮತ್ತಾಸ್ತೇನ್ ನಿಮ್ಗ
ಹ
ಹಾ ಹೇಳರಿ